ಏ ಕ ನಾನ ಎಟ್ಟೋತನಕ ಕಾಯ್ಬೇಕು ಫೋನ್ ಮಾಡ್ತಾರ ಮಾಡ್ತಾರ ಅಂತ.
ಅ ಐದ್ ನಿಮಿಷ ಆಗತ್ತಲ್ಲ ಐದ್ ನಿಮಿಷ ಆಗುತ್ತ ನಾನ್ ಅದಕೇನ ಬಿಜಿ ಇರ್ತೀವ್ರ ಅಂತ ಸುಮ್ನ
ಇಲ್ಲ ಬರಕತ್ತಿನಲ್ಲ ಹಂಗ ಬರ್ಕಂತ ಮಾತಾಡಕೆ ಏನ ಇದ ಅಂತ ಹಂಗ
ಹ್ಮ ಹ್ಮ.
ಬ ಬರಿತಾ ಇದ್ನ ಏನಕ್ಕ.
ಊಟ ಮಾಡ್ಕ ಬಂದ.
ಏನಿಲ್ಲ ಓ ಇಲ್ಲೇ ಬ
ಹ್ಮ ನ
ಏನಂದ ಸಾರ್ ಏನಂದ ಸಾರ್
ಅವ ಕಳಸಿದ ಮೇಲೆ ಅಂತ ಗೊತ್ತಾಗತ.
ಹ್ಮ.
ಅಕ್ಕ ಕೆಲವೊಂದ ಕ್ವಷನ್ ಗೋಳ ಕೇಳಕಂತ ಹೋಗ್ತಿರ್ತೀನ ಅಕ್ಕ.
ಹ್ಮ್ ಕೇಳ್ಕೊಂತ ಹೋಗ.
ಗೊತ್ತಿದ್ರ ಆನ್ಸರ್ ಮಾಡು ನಾನ್ ಇಲ್ಲದ್ರ ನಾನ ಆನ್ಸರ್ ಹೇಳ್ತೀನಿ ನೀ.
ಹ್ಮ.
ಏನಿಲ್ಲ ಅದು ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ ನಿನ್ಗೆ ಇದು ಯಾವ್ದಂದ್ರೆ ಕಶೆಂಪುರ್. ದ್ವಿತೀಯ ದರ್ಜ ಅಂದ್ರೆ ಡಿಗ್ರಿ ಮೆಲೆ ಕರಿತಾರ ಕಾಲನ್ಫರ್ಮ್ ಮಾಡಿದ್ರಲ್ಲಾ.
ಹ್ಮ.
ಆಪೇ ಹ್ಮ ಆ ಪೇಪರ್ ಅದು. ಹಂಗೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ನಾನ ಫೋನ್ ಮಾಡದೆ. ಹ್ಮ ಅವನಿ ಪದದ ಅರ್ಥಕ.
ಎನಕ್ಕೆ
ಅವನಿ ಅಂದ್ರ ಏನ ಅವನಿ ಪದದ ಅರ್ಥ ಬ ಅಪ್ಸನ್ಸ್ ಕೊಡ್ತ ನೋಡು.
ಹ್ಮ.
ಅವನ ಅಥವಾ ಅವಳ ಭೂಮಿ ಪಟ್ಟಣ.
ಎದರ್ದ ಹೇಳು ಎದರದೇ.
ಅವನಿ ಪದದ ಅರ್ಥ.
ಅವನಿ ಅಂದ್ರೆ ಭೂಮ್ಯಾ.
ಓ ಕರೆಟ್ ಏನಕ್ಕ ಹೆಂಗ ಕಂಡಿಡ ನೀನ್
ಹ್ಮ ಗೆಸ್ ಮಾಡ್ದ ಎಲ್ಲ ಕೇಳಿದ್ದ ಕರೆಕ್ಟ್ ಅಲ್ಲ
ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಅವನಿ ಪದಾರ್ಥ ಭೂಮಿ
ಹ ಹೌದು
ಧನಿ ಎಂದರೆ ಭೂಮಿ ಎಂದರ್ಥ ಆದ್ದರಿಂದ ಆಯ್ಕೆ ಮೂರು ಭೂಮಿಯ ಸರಾಸರಿ ಉತ್ತರವಾಗಿದೆ ಹಾಗಾಗಿ ಭೂಮಿ ಪದದ ಸಮನಾರ್ಥಕ ಪದಗಳು ಅಂದ್ರೆ ನಾಳೆ ಅಲ್ಲ ಇ ಇಳಿ ಅಂದ್ರೆ ಭೂಮಿ ಯಾಕ ಕ್ಷಿತಿ ಅಂದ್ರೆ ಭೂಮಿ ಕ್ಷಣಿ ಅಂದ್ರೆ ಭೂಮಿ ತೀರೆ ತೀರೆ ಅಂದ್ರೆ ಭೂಮಿ ಧರಣಿ ಅಂದ್ರೆ ಆದ್ರೆ ಭೂಮಿ ಧರಿತ್ರಿ ಅಂದ್ರೆ ಭೂಮಿ ಧರೆ ಅಂದ್ರೆ ಭೂಮಿ ಧಾತ್ರಿ ಅಂದ್ರೆ ಭೂಮಿ ನೆಲ ಅಂದ್ರೆ ಭೂಮಿ ಪೃಥ್ವಿ ಅಂದ್ರೆ ಭೂಮಿ ಬೀವಿ ಅಂದ್ರೆ ಭೂಮಿ ಮಣ್ಣು ಅಂದ್ರ ಭೂಮಿ ಮಹಿ ಅಂದ್ರೆ ಭೂಮಿ ಮೇದಿನ ಅಂದ್ರೆ ಭೂಮಿ ಹುಂಕರಿ ಅಂದ್ರೆ ಭೂಮಿ ಸುಂದರ ಅಂದ್ರ ಭೂಮಿ ವಸುಮತಿ ಅಂದ್ರ ಭೂಮಿ ಭೂತಾಳ ಅಂದ್ರ ಭೂಮಿ ಭೂಲೋಕಾ ಅಂಧ್ರ ಭೂಮಿ ಮರ್ತ್ಯಾ ಅಂದ್ರ ಭೂಮಿ ಉರ್ವಿ ಅಂದ್ರ ಭೂಮಿ ಹವನಿ ಅಂದ್ರ ಭೂಮಿ ಅಕ ಭೂಮಿಗೆ ಇಷ್ಟ ಪದಾರ್ಥದವ ಅಕ್ಕಾ ನಿನ್
ಯಾವ್ದ್
ಆರ್ತಿ ಆರ್ತಿ
ಮಾಡ ಇಡ ಚನ್ ಮಾಡ್ಬೇಕ ಇ ನೋಡ್್ದ ಮೈ ಬರ ಆರ್ತಿ
ಅವನೇದು ಎರಡನೇದು ಅತಿಥಿ ಮೂರನೇದು ಸ್ನೇಹ ನಾಲ್ಕನೇದು ಪ್ರೀತಿ
ತ್ತ ಸ್ನೇಹ
ಅಲ್ಲ ಪ್ರೀತಿ
ನೀತಾ
ಆರ್ತಿ ಎಂದರೆ ಪ್ರೀತಿ ಆಸಕ್ತಿ ಸಂತೋಷ ಸುಗಮ ಇಷ್ಟ ಹರ್ಷ ಇತ್ಯಾದಿ ಆ ಇವ್ಕ್ಕೆಲ್ಲಾ ಪ್ರೀತಿ ಅಂತ ಪ್ರೀತಿ ಅಂತ ಕರೀತಾರೆ
ಇಲ್ಲ ಬರಲ್ಲಏ ಬನ್ನೆ
ಹಾ
ಆಪ್ಷನ್ ಹೇಳು
ನನ್ನ ಸತ್ಯ ಸುಳ್ಳು
ಎದ್ರದ
ನನ್ನಿ ನನ್ನಿ ಪದದ ಅರ್ಥ ಅದ ಅವನ ಏ ನನ್ನ ಎ ಸತ್ಯನ ಸುಳ್ಳ
ನೆ ಸತ್ಯ
ಕಂಡಿರ್ತತೆ
ಹಲ್ ಮಾಡಲ್ಲ ಆಯ್ತಾ ನೋಡ್ರೆ ಕರೆಟ್ ಆ ನನ್ನ
ಹಾ ನನ್ನಿ ಅಂದ್ರೆ ಸತ್ಯ ನನ್ನಿ ಅಂದ್ರೆ ಸತ್ಯ ತನಿಜ ದಿಟ ಸತ್ಯವಂತಿಕೆ ಪ್ರೀತಿ ಎಂದರ್ಥ್ ಅರ್ಥತ. ಅಕ್ಕ ಅಗ್ರಿ ಎಂದ ಅಗ್ರಿ ಪದದಾರ್ಥ ಅಗ್ರಿ.
ಹ್ಮ ಹ್ಮ
ಪದ ಅಗ್ರಿ ಪದದ ಅರ್ಥ ಹೇಳ್ತಿನೋಡಕ್ಕ ಆಪ್ಷನ್ಸ್ ಪಾದ ಖುಷಿ ಮುನಿ ಮುಖ.
ಅಗ್ರಿ ಅಂದ್ರೆ ಪಾದ ಖುಷಿ ಮುನಿ ಮುಖ.
ಹ್ಮ್
ಹೌದಣ ನೊಡ್ ಗೊತ್ತಿಲ್ಲ
ಪಾದಕ್ಕ ಅಗ್ನಿ ಅಗ್ರಿ ಅಂದ್ರ ಪಾದ.
ಹ ಅಗ್ರೀ ಅಂದ್ರ ಹ್ಮ್ ಹ್ಮ್ ಹ್ಮ್ ಪಾದ ಹ್ಮ್. ಅವ್ರತ್ರ ಇ ಇದೇನ ಇದಲ್ಲ ಇದೊಟ್ಟ ಕಶ ಗೊತ್ತಲ್ ಹ್ಮ ಹ ಕರೆಕ್ಟೈತ್ಯಾಳ ಅ ಹೇ ಇಲ್ಲ ಅವಾಗ ಮಾಡಿದ್ಮ್ಯಾಕ ಹಿಂದೆನೆ ಹಾಕಿರ್ತೀನಿ. ಹ ಹೇಳ ಎಲಿ ಹಂಗೆ ಹಿಂದೆನೆ ಹಾಕಿದಿನಿ. ಹಲೋ ಕೆೇಳ್ಸತ್ತೇನಪ್ಪಿ. ಅದತ ಇಲ್ಲಿಲ್ಲ ವಾಟ್ಸಪ್